ಹಾ ಅಡ್ಗಿ ಮಾಡಾತಿದ್ದೆ ನೋಡು.
ಹೌದಾ. ಚಾ ಆಯ್ತಾ.
ಹಾ ಚಾಗಿ ಇತ್ತು.
ಹ್ಮ್.
ಹ್ಮ ಆಯ ಈ ಗಾಡಿ.
ಏನೇನ್ ಮಾಡತಿ ಅಡ್ಗೆಿ ಇವತ್ತ ಹ್ಮ್.
ಬುಧವಾರಲ್ಲ.
ಹ್ಮ್.
ನಾನ್ ವೆಜ್ ಮಾಡ್ತೇನೆಿ ಚಿಕನ್ ಮಾಡಿದ್ದೆ.
ಚಿಕನ್ ಮಾಡಿದ್ದೀನ ಚಿಕನ್ ಸಾಂಬಾರ. ಕಾಯ.
ಎರಡುೂ ಮಾಡಿದ್ದೆ ಗ್ರೇವಿ ಚಿಕನ್ ಗ್ರೇವಿನೂ ಮಾಡಿದ್ದೆ. ಚಿಕನ್ದು ಫ್ರೈನುೂ ಮಾಡಿದ್ದೆ.
ಹ್ಮ್.
ಹ್ಮ.
ರೊಟ್ಟಿ ಪಲ್ಲೆ ರೊಟ್ಟಿದು.
ರೋಟಿ ಗ್ರೇವಿ ಸಾರು ಸ್ವಲ್ಪ ರೈಸ್ ಮಾಡಿದ್ದೆ. ಆಮೇಲೆ ತಂದೂರಿ ರೋಟಿ ಮಾಡಿದ್ದೆ.
ಹ್ಮ್.
ಹ್ಮ್ ತಂದೂರಿ ರೋಟಿ ಚ. ಚಿಕನ್ ಗ್ರೇವಿ. ಚಿಕನ್ ಕಬಾಬು.
ಹೌದ ಯೆನು.
ಹಾ ಈಗ ಮಾಡಿ ಬಂದೆ ಹಾ ಹಲೋ ಕೇಳ್ತಾಯ್ತಿಲ್ಲ. ಹಲೋ. ಹಲೋ ಕ್ದತಿಲ.
ಕ್ಯಾರಂಟಿ.
ಹಾ ನೀವೇನ್ ಮಾಡತ್ತೀರಿ.
ನಾನು. ನಂದುು ಅಡಿಗೆ ಆಯ್ತ ಕುಂತಿದ್ದ. ಅೇ ನೋಡ್ ನಾನು.
ಹೌದಾ ನೀವೇನ್ ಮಾಡ ಮಾಡಿದ್ರರಿ ಅಡ್ಗಿನ.
ನಮ್ದು ಇದು ಮಾಡ್ಯಾರ ಹ ಅನ್ನ ಸಾಂಬಾರ್. ನೊಟ್ಟಿಪಲೆ.
ಹೌದಾ.
ಹ್ಮ್.
ಹೌದು ಮನೆ ಅಲ್ಲಿ ನಿಮ್ಮ ಮನೆ ಕಡೆ ಯಾರ ತಿರ್ಕೊಂಡ್ರಂತಲ್ಲ.
ಹ್ಮ್ ಹೌದು ನಮ್ಮ ಮನೆ ಬಾಜು ತರ್ ಕಕೊಂಡ್ರಂತೆ ಅದು ಇದು ಆಗಿತ್ತ ಅಂತ ಪ್ಪಾ ಏನೋ ನೀನೇನೋ ಹಾಕೊಂಡಿದ್ರಂತ ಅ ತೀರ್ಥ ಹಕೊಂಡು ಒಂದು ಎಂಟ ದಿವ್ಸ ಆಗಿತ್ತು. ಹ. ಎಂಟ ದಿವಸ ಆಗ. ಅೆ ಇಲ್ಲಿ ನಮ್ಮ ಆಚು ಬಾಜು ಮನ ಅವರು ಮೊದ್ಲ ನಮ್ದ ಹಳ್ಳಿಯಕೇತಲ್ಲ. ಹಂಗ ಏನೋ. ದೆವ್ ಆಗಿದಾರ ಸೇರಿ ಏನ ಹೊಗ್ಬಿಸಬಿಟ್ಟಿದ್ರಂತ. ಹದು ಹ್ಮ್ ಹಂಗ ದೇವುದ ಸುದ್ದಿ ಹಾಗ ಕೇತಿ ನಮ್ ಮನ ಆಗದು ಎಲ್ಲಾ ನಿಮ್ಗ ರಾತ್ರಿ ಹ್ಮ್ ಕನಷ್ಟ ಆಗದು ಬರ್ತಾರಂತ ಹ್ಮ್ ನೀನು ಒಂತರ ಹಂತದು. ಎಲ್ಲಾ ಭ್ರಮೆ. ಅದ್ನ್ನ ಎಲ್ಲ ನಮಕೊಂಡ್ ತರ್ ಇಲ್ಲಿ ಜನ
ಹಾ ಈಗೆಲ್ಲಿ ದೇವ್ ಪವ ಇತಾವ
ಹ್ಮ್ ಎಲ್ಲಾ ಹೆದರ್ಕೊಂಡು ಯಾರು ಜಾಸ್ತಿ ಅಡ್ಡಡ ಹಾಕ ರೆಡಿ ಇಲ್ಲ ಎದರಾಕತ್ಟ್ಟ ತರಂಗ
ಹೌದ
ತಂದ್ರೆ ಯಾರೋ ಹೊರ್ಗ ಹೋಗಂಗಿಲ್ಲ
ಅಯ್ಯೋ
ಹ ಹ್ಮ್ ಅದು ನಮ್ದು ನೀ ಹ್ಮ್ ಹಾ ಹೇಳು
ಹಳ್ಳಿ ಜನ ಸ್ವಲ್ಪ ಅದ್ರ ಬಗ್ಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರಲ್ಲ ಅದ ಅ್ರ ಬೇರೆ ಮತ್ತೆ ಸೂಸೈಡ್ ಮಾಡ್ಕೊಂಡಾರ ಅಂತಂದ್ರೆ ಇನ್ನು ಸ್ವಲ್ಪ ಭಯ ಆಕೇತಿ ನಾರ್ಮಲ್ ಡೆತ್ ಆದ್ರೆ ಏನ ಆಗಲ್ಲ ಸುಸೈಡ್ ಮಾಡ್ಕೊಂಡಾರ ಅಂದ್ರೆ ಅವ್ರಿಗೂ ಹೆದರಿಕೆಲ್ಲ ಹ್ಮ್. ಎಲ್ಲಾ ಒಣಗಿಲ್ಲ ಅದ್ ಬರಿ ಅದೇ ಅದ್ರ್ದೇ ಮಾತ ಆಬಿಟ್ಟತ್ತನಾ.
ಹ್ಮ್ ಅದ್ರದ ಸುದ್ದಿ ಆಗ್ಬಿಟ್ಟೈತಿ ಅವ್ರ ಮನಗಂತೂ ಯಾರು ಹೋಗಾಕ ರೆಡಿ ಇಲ್ಲ.
ಅಯ್ಯೋ
ಹೆಂಗ್ ಜೀವನ ಮಾಡಬೇಕು ಏನೇನು
ಹಾ
ಇದ್ರೆ ಮಾರ್ತ್ತಿದರ ದೇವಾ ದೆವ್ವ ಅಂತ ಹೇಳ ಕೂಡ
ಹಾ ಮತ್ತೆ ತ್ತೆ
ಏ ಹೇಳ್ಬೇಕು ನೋಡು ನಿಮ್ಮೂರು ಏನ್ ಬಿಸಲೈ ಕಿವ ಏನ ಮಾಡಿ.
ನಮ್ ಕಡೆ ಏನ್ಕರ ಮಳೆ ಮಳೆ ಅನ್ಕರ ಏನ್ ಕೇಳಬೇಡ ಬಿಸ್ ಬ ಅಂದ್ರ ಅಸ್ಟ ಬಿಸಲ ಐತಿ ಅ ಪಾನ್ ಅಂಕರ ಇಪ್ಪನಾಲ್ಕ ತಾಸು ರನ್ನಿಂಗ್ ನೇಗ ಐತಿ ನೋಡ್ರಿ.
ಹ್ಮ್ ಕರೆಂಟ್ ಬಿಲ್ ಪ್ರೀ ಇದೇ.
ಅಯ್ಯೋ ಕರೆಂಟ್ ಬಿಲ್ ಫ್ರೀ ಇದ್ರೆ ಅದು ಲಿಮಿಟೆಡ್ ಮುಗೀತ ಅಂತಕ್ಷ ನ ನಾಕ್ನೂರು ಐದನೂರ ರೂಪಾಯಿ ಬರ್ತಿ. ಈಗನಕರು ನಮ್ ಮಾಮೂಲ ಆದ್ರ ಅಷ್ಟಲ್ಲ ಕರೆಂಟ್ ಬಿಲ್ ಬರಲ್ಲ ಫ್ರೀ ಇರ್ತೈತಿ.
ಹ್ಮ್.
ಮತ್ತೆ ಫಾನ ಅಲ್ಲಾದಿ ಎಲ್ಲಾ ರೂಮ್ನಾಗು ಚಾಲೋನ ಇರ್ತಾವಲ್ಲಾ ಇಪ್ಪತ್ ನಕ ತಾಸು.
ಹ್ಮ್.
ಹ ಹಿಂಗಾಗಿ ಕರೆಂಟ್ ಬಿಲ್ಲು ಮುನ್ನೂರು ನಾಕ್ನೂರು ರೂಪಾಯಿ ಬರ್ತತಿ. ಹ್ಮ್ ನೀನು ಕೆಲ್ಸಿಂದ ಹೋಗಿದ್ದೆ ಕೆಲ್ಸಕ್ಕೆ ಇಲ್ಲ.
ಹ್ಮ್ ಕೆಲ್ಸಕ್ ಹೋಗ್ ಬಂದೆ ನಾನು
ಹೌದಾ. ಹೆಂಗೈತ್ ನಿಮ ನಿಮ್ದ ಕೆಲಸ ಅಲ್ಲಿ.
ನಮ್ದ ಕೆಲ್ಸ ಎಲ್ಲಾ ಆರಾಮ್ ಇದೆ. ಬಟ್ ಬಸ್ ಕಿಂದ ಬಾಳ ಕಷ್ಟ ಐತಿ.
ಸ ಇವದು ಈಗ ಡಿಕೆಶಿ ಬಂದಾನ ತಡ್ರಿ ನೋಡಣಂತೆ ಏನಾದ್ರು ಮಾಡ್ತಾನ ಬಸ್ ಇಂದು ಅಂತೇಳಿ.
ಸುದ್ರ. ಮಯ ಬಂದ ಬಂದ ಬಸ್ಸನ್ ಇಷ್ಟ ಅವಾಂತರ ಆಗಿ ಅೇ ಇಲ್ಲ ಡಿಕ ಸಿಿ ಬಂದ ಅಂದ್ರೆ ಏನಂತ ಗೊತ್ತೇ ಎಲ್ಲಾರಗ ಜನ್ರಿಗೆಗ್ ಭಯಾನೋ ಭಯ.
ಹ ಅದ ಈಗನಕರು. ಸ್ಕೂಲಿಗ್ ಹೋಗು ಮಕ್ಳ ಇನ್ ಇನ್ ಈಗ ಎರಡ್ ತಿಂಗಳ ಹೆಂಗೋ ಕಳದು ಹುಡ್ಗರು. ಪಾಪಿಗ ಮತ್ತೆ ಸ್ಕೂಲಗ್ ಹೋಗಬೇಕ್ರ ಹೆಣ್ಮಕ್ಳ ದ್ ರೆಶ್ ನೋಡ್ಲಾರ್ದ ಸ್ಕೂಲಗ್ ಹೋಗಕ ಅವ್ರಿಗೆ ಎಷ್ಟ ತ್ರಾಸ್ ಆಕ್ಕೆತಿ.
ಹೌದು ಬಹಳ ತ್ರಾಸ ಆಗತ್ತೆ.
ಹೋಗೋರ್ರಿಗೆ ಕಕೂಲಿಿಗೆ ಹೋಗೋಿಗೆ ಬರ ಎ ನೋ ನಿದ್ರು ಅಲ್ಲಿ ಹೆಣ ಮಕ್ಳ ಹೆಣ್ಮಕ್ಳು
ಹೌದು ಇದು ಈ ತರ ಪ್ರೇಮ್ ಮಾಡುದು ಬಿಿಟ್ಟು ಸ್ಕೂಲ್ ಮಕ್ಳಿಗೆ ಬುಕ್ಸು ಪೆನ್ನು ಬ್ಯಾಗ್ ಅದು ಕೊಟ್ಟಿದ್ರೆ ಅದು ಚಲೋ ಆಗ್ತಿತ್ತು ಇಲ್ಲಾಂದ್ರೆ ಕಕಾಲರ್ಶಿಪ್ ಕೊಟ್ಟಿದ್ರೆ ಅದು ಚಲೋ ಆಗ್ತಿತ್ತು
ಹ ಬೆಸ್ಟ್ ಅಂದ್ರೆ ಕಕಾಲರ್ಶಿಪ್ ಕೊಟ್ ಬಿಿಡ್ಬೇಕಿತ್ತವರು
ಹಾ
ಮಕ್ಕಳಿಗೆ ಎಜುಕೇಶನ್ಗೆ ಅದೇ ಬಂದಿದ್ದ ಸ್ಕಾಲರ್ಶಿಪ್ ಇಂದಾನೇ ಅವ್ರ ನೋಟ್ಸ್ ಬುಕ್ಸ್ ಆಗ್ಲಿ ಆಮೇಲೆ ಸ್ಕೂಲಿನ ಫೀಸ್ ಆಗ್ಲಿ ಹೌ ಉಳ್ಗುರಿಗೆ ತುಂಬಾ ಕ ಮಾಡ ಎಲ್ಲಾ ಅನುಕೂಲ ಆಗ್ಕ್ಕಿತ್ತು ಇದು ಫ್ರೀ ಬಸ್ ಎಲ್ಲಾ ಹೆಣ್ಮಕ್ಳಗ್ ಮಾಡಿ ಮನ್ ಆಾಗಿದ್ದವ್ರ ಎಲ್ಲಾನೂ ಬರೀ ಟ್ರಿಪ್ಪು ಅಲ್ಲೇ ಇಲ್ಲಿ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತೇಳಿ ಬರೀ ಅಡ್ಡಾಡ್ದ ಆಗ್ಬಿಟ್ಟೈತಿ
ಹ್ಮ್ ಬರೇ ಹೆಣ್ಮಕ್ದ್ದೇ ರಾಜಕೀಯ ಆಯ್ತ ಎಲ್ಲ ಕಡೆ
ಫ್ರೀ ಅನ್ನೋದು ಹೋಗೋದು ಫ್ರೀ ಅನ್ನೋದು ಆಧಾರ್ ಕಾರ್ಡ್ ಇಡ್ಕೋದೈಐತಿ ಹೋಗೋದೈತಿ
ಹ್ಮ್ ಹ್ಮ್ ಹ್ಮ ಮತ್ತೆ ನಿಮ ಮಕ್ಕಳು ಸ್ಕೂಲ್ಿಗೆ ಹೋಗ್ತಾರ
ಹಾ ಸ್ಕೂಲಿಗ ಹೋಗ್ತಾರ. ಒಬ್ನು ಸೆಕೆಂಡ್ ಫಸ್ಟ್ ಇಯರ್ ಅದಾನ ಇಗ. ಯ. ಹೌ ಒಬ್ಳು ಫಿಫ್ತ್ ಅದಾಳೆ
ಹೌದಾ ಅವನು ಬಸಿಗೆ ಹತ್ತಾನ. ಏನ್ ಪ್ರೈವೇ
ಇಲ್ಲ ಪ್ರೈವೇಟ್ ಸ್ಕೂಲ್ ಸ್ಕೂಲ್ ಬಸ್ ಐತಿ ಇದು ಗೋರ್ಮೆಂಟ್ ಬಸ್ ಆದ್ರೆ ದಿನಾ ಹೋಗಕ್ ಅವ್ರಿಗೆ ತತ್ರಾಸ ಗಂಡ್ ಗಂಡ ಮಕ್ಳಗೆ ನಕ ಅವ್ರ ಮೊದ್ ಸೀಟ್ ಸಿಗಂಗಿಲ್ಲ
ಹೌದು
ಹಂಗಾಗಿ ಸುಮ್ನೆ ಬೇಡ ಅಂತೇಳಿ. ಅವ್ರದದು ಸ್ಕೂಲಿಂದ ನೆ ಬಬ ಸಿ. ತ್ತು.
ಹ್ಮ್
ಅವ್ರ್ ಬ ಬಸಿಂದ ಹಚ್ಚಿದೆ ಹಚ್ಚಿದೇವೆ. ಬಸ್ಸಿಗೆ ಹೋಗ್ತಾನ್ ಬೆಳಗ್ಗೆ. ಏಳುವರೆಗೆ ಅಂದ್ರೆ ಹೋಗ್ತಾನೆ.
ಹ್ಮ್
ಹ ಸಾಯಂಕಾಲ ಆರೂವರಿಗ್ ಮನಿಗ್ ಬರ್ತಾನ ಬಂದ ತಕ್ಷಣ ಹಸು ಆಗ್ಬಿಟ್ಟತ ಅವನು ಸೈನ್ಸ್ ಹಚ್ಚಿದಾನೆ.
ಹೌದಾ
ಹಾ ಪಿ ಸಿ ಎಂ ಬಿ ಅಂತ.
ಹ್ಮ್ ಹ್ಮ್ ಹ್ಮ್
ಹಾ ಅದು ಪಿ ಸಿ ಎಂ ಬಿನಾಗ ಅದು ಕಲಿತಾನೆ. ಯಾಕಂದ್ರ ಮುಂದ ಇನ್ನು ಏನು ಮಾಡ್ಬೇಕಂತ ಒಂದು ಡೈ ಲಾಸ್ಟ್. ಅದ ಪಿ ಸಿ ಎಂ ಬಿ ಹಚ್ಚಿದ್ರೆ ಸೆಕೆಂಡ್ ಇಯರ್ ಮಟ್ಟ ಕಲ್ತ್ ನಂದ್ರ ಸೈನ್ಸು ಹಂಗ್ ಅಂಗ ಯಾವ್ದು ಜಾಬ್ ಚೆನ್ನಾಗ್ ಅನ್ಸುತ್ತೆ ಅದು ಆಯ್ಕೆ ಮಾಡ್ ಕೊಬೋದಂತೆಳಿ ಲ್ಲಾ ಸೈನ್ಸೇ ಇರ್ಲಿ ಪಿ ಸಿ ಎಂ ಬಿ ನೆ ಕಲೀಲಿ ಅಂತ ಹೇಳಿ
ಹ್ಮ್ ಹ್ಮ್ ಹ್ಮ್
ಹಚ್ಯಾರ.
ಖರ್ಚು ಬಾಳ್ ಬರುತ್ತೆ
ಹಾ ಫೀಸು ಬಸ್ಸು ಎಲ್ಲಾ ಸೇರಿ ಎಂಬತ್ತ ಐದ್ ಸಾವಿರ ರೂಪಾಯಿ.
ಒಬ್ರಿಗೆ
ಹಾ ಒಬ್ರಿಗೆ
ಹ್ಮ್
ಅದ್ರಾಗಿ ಒಂದ್ ಸ್ವಲ್ಪ ನೈಂಟಿ ಮೇಲ್ ಆಗತ್ತಲ್ಲಾ
ಹ್ಮ್
ಾಗ ಒಂದ್ ಸ್ವಲ್ಪ ಕನ್ಸಿನ್ತ್ ಮಾಡಿ ಸ್ವಲ್ಪ್ ಕಡಿಮೆ ಮಾಡಾರ ಅಂತ ತಂದಿದ್ರು ಒಂದ್ ಹತ್ತು ಸಾವಿರ ರೂಪಾಯಿ ಕಡಿಮೆ ಆಗಿದೆ.
ಹ್ಮ್ ಚಲೋ ಆಯ್ತು ಬಿಡು. ಮತ್ತೆ ಇನ್ನೊಬ್ಳು
ಇನ್ನೊಬ್ಳುದು ಅವ್ಳ್ದು ಪ್ರೈವೇಟೆ ಇಲ್ಲೇ ಮನಿ ಕಡೆನ ಆಯ್ತ ಅವಳ್ದೇನು.
ಹ್ಮ್
ಫೀಸ್ ಮೂವತ್ ಸಾವಿರ.
ಹ್ಮ್
ಹ್ಮ್
ಇಬರದು ಸೇರ್ ಒಂದ್ ಹದ್ ಏಡ್ ಲಕ್ಷ ರೂಪಾಯಿ
ಹಾ ಬೇಕು ಒ ಒಂದ್ ವರ್ಷಕ್ ಒಂದ್ ಲಕ್ಷ ಆಮೇಲೆ ಫೀಸು ಅಲ್ಲ ಬುಕ್ಸು ಆಮೇಲೆ ಯೂನಿಫಾರ್ಮ್ಸು ಅವು ಅವು ಅಂತಕ್ಷಣನನೆ ಬೇಕ ಅಷ್ಟೇ ು ಅಮೌಂಟ್ ಈಗ ದುಡಿದು ಹುಡುಗುರಿಗೆ ಸ್ಕೂಲಿಗೆ ಅಂತ ತಗದಿಟ್ಟು ಬಿಡುದು
ಹ್ಮ್
ಎಲ್ಲಿ ಎಲ್ಲಿ ಹೋಗೋದಿಲ್ಲ ಏನು ಮಾಡೋದಿಲ್ಲ
ಹ್ಮ್
ಬರ ಅದೇ ಆಗ್ ಬಿಡ್ತತಿ ಹುಡುಗರ್ ಸಂಬಂಧ ಪಫಸ್ಟ್ ಎಲ್ಲಾ ನಾವವು ಕಲಿಬೇಕಾರ ಐದ್ನೂರು ಆರ್ನೂರು ರೂಪಾಯಿ ಕೊಟ್ಟು ಕೊಟ್ಟು ಕಲಿತಿದ್ವಿ ವರ್ಷಿಕ
ಹ್ಮ
ಅಷ್ಟಾಗಿೆ ನಮ್ದೆಲ್ಲಾ ಮುಗ್ದು ಹೋಗ್ಬಿಡ್ತಿತ್ತು ಈಗನ್ ಮಕ್ಳಿಗೆ ನಾವು ದುಡಿದೆಲ್ಲ ಬರೀ ಸ್ಕೂಲಿಗೆ ಹಾಕುದಾಗಬಿಟ್ಟಿದಿ
ಹೌದು
ಹ್ಮ್ ಮತ್ತೆ ಅಪ್ಪಾ ಅಮ್ಮ ಆರಾಮದಾರಾ
ಹಾ ಆರಾಮ ಅದ
ಹೌದು ನಿಮ್ಮ ಅಕ್ಕ ನಿಮ್ಮ ಅಕ್ಕನ ಮಗಳಿಗೆ ಹೆಸರಿ ಮಗನಿಗ ಹೆಸರಿಟ್ರ.
ಹಾ ಇತ್ವಿ ಅಲ್ಲ.
ಹೌದಾ ಓ ಹೋಗಿ ಸೇನ ಅಂತಟ್ಟಿದಾ
ಶ್ರೀಯಾಂ ಹ್ಮ ಹಾ ಹೋಗಿದಾಗಗ್ತದೆ
ಹೌದಾ ಹ್ಮ್ ಅವರು ಅಲ್ಲಿ ಎಲ್ಲಾ ಚೆನ್ನಾಗದಾರ ಹ್ಮ್ ಅವ್ರ ಮನೆಯವ್ರ ಏನ್ ಜಾಬ್ ಮಾಡ್ತಾರ
ಅವರು ಜಿ ಎಸ್ಟಿ ಪ್ರಾಕ್ಟೀಸ್ನರ್ ಅದಾರೆ ಅವ್ರದೇ ಓನ್ ಆಫೀಸಗೆ
ಹಾ ಹಾ ಅವರು ಎಷ್ಟು ಎಷ್ಟು ಜನ
ಅವರು ಇಬ್ರು
ಹ್ಮ್ ಹೆಣ್ಮಕ್ಳಿಲ್ಲ.
ಇಲ್ಲ ಇಲ್ಲ.
ಹ್ಮ್ ಇಬ್ರ್ದ ಮದ್ವೆ ಆಗದ.
ಹಾ ಮದ್ವೆ ಆಗಿದೆ.
ಹಾ ಹ. ಮತ್ತೆ ಊರಿನ್ ಕಡೆ ಬಂದೇಇಲ್ಲ ಅಲ್ ಬರ್ಬೇಕ. ಬೇಡ.
ಹ್ಮ್ ಹ್ಮ್ ಬರ್ತೇನಿ ಬರ್ತೇನ್ ನಮ್ದು ಆಫೀಸ್ ಇರುತ್ತೆ ಅಲ್ಲಾ ಎಲ್ಲಿ ಸರಿಯನ ಕೊಡಲ್ಲ. ಹಾಗಆಗ ಸಂಡೆ ಅಷ್ಟ ರಜೆ ಒಂದ ದಿವ್ಸ ಅಷ್ಟೇ ಗೊತ್ತಾ ಅಂತ ಅರೆಷ್ಟ ಮಾಡ್ಬಿಡು. ಎಲ್ಲಿ ಹೋಗಕ್ ಬರಕ ಆಗ ಹ್ಮ್.
ಹ್ಮ್ ಬಾದಿನ ಆತ ಊರೀಗ್ ಬಂದೇ ಇಲ್ಲ.
ಹ್ಮ್ ಬರ್ತೀನಿ ನೀವು ಬರಲ್ಲ.
ನಾವು ಈಗ ಮೊನ್ನೆ ಹಾಲಿಡಗ್ ಹೋಗ್ಬೇಕಂದ್ವಿ ಆಗ್ಲೇ ಇಲ್ಲ. ಈಗ ಹುಡ್ಗುರ್ದ ಸ್ಕೂಲ್ ಎಲ್ಲಾ ಚಾಲು ಆಯ್ತಲ್ಲಾ.
ಹ್ಮ್.
ಈಗ ಎಲ್ಲಿ ಅವ ಹುಡ್ಗುರ್ದ ಏನ್ರೀ ಹಾಲಿಡೇ ರಜಾ ಏನ್ರ ಕೊಟ್ರೆ ಹ ಸೈಡ್ ಊರಿಗ್ ಬರ್ಬೇ ಅಂತ ಮಾಡೇವಿ.
ಹ್ಮ್
ಚಾಲು ಆಗೈತಿ ಏನ್ ರಜೆ ಅನ್ಕರು ಕೊಡಂಗಿಲ್ಲ ಅವರು. ಹ್ಮ್ ನೋಡ್ಬೇಕು.
ಹೌದ. ಮತ್ತೆ ತಾ ಅಕ್ಕರ ಏನ್ ಕೆಲ್ಸಕ್ ಹೋಗ್ತಾರೆ.
ಹಾ ಹೋಗ್ತಾರ ಕೆಲ್ಸಕ್ಕೆ ಹೋಗ್ತಾರೆ ಅವ್ರು ಬೆಳಿಗ್ಗೆ ಹೋಗಿ ರಾತ್ರಿ ಏಳು ಗಂಟೆಗೆ ಸಾಯಂಕಾಲ ಏಳು ಗಂಟೆಗೆ ಬರ್ತಾರೆ.
ಹ್ಮ್.
ಅವರ್ದು ಸಂಡೆ ಸತ ರಜೆ ಇಲ್ಲ ಅವ್ರಿಗೆ
ಹೌದಾ.
ಹ್ಮ್.
ಏನೋ ಮನೆಯಲ್ಲಿ ಐಸ್ ಕ್ರೀಮ್ ಮಾಡ್ತೀರಾ ಅಂತ ಹೇಳ ಕೇಳ್ಪಟ್ಟೆ.
ಹ್ಮ್ ಮನೆ ಮತ್ತೆ ಖಾಲಿ ಕುಂತರ್ತೇವಿ ಏನಾರ ಒಂದ್ ಮಾಡ್ಬೇಕಲ್ಲ. ಸುಮ್ನೆ ಕಾಲಿ ಕುಂತ್ ಟೈಮ್. ಉಪಸ್ ಅಂತೇಳಿ ನಾವ ಮನೇಲ್ಲ ಮಜ್ಗಿ ಮಾಡಿ. ಒಂದ್ ರೂಪಾಯಿಗ್ ಒಂದ್ ಅಂತ ಹೇಳಿ ಐಸ್ ಕ್ರೀಮ್ ಮಾಡಿ ಮಾರ್ತೇವಿ.
ಅಂದ್ರೆ ಲಾಭ ಎಷ್ಟಾಗುತ್ತೆ
ಆಗ್ತೇತಿ ಒಂದು ಮೂವ ಮೂವತ್ತು ರೂಪಾಯಿ ಮೊಸರು ತಗೊಂಬಂದು ನಾವು ಮಜ್ ಗಿ ಮಾಡಿ ಅಂದ್ರೆ ಒಂದ್ ಐವತ್ತ ಅರವತ್ತು ರೂಪಾಯಿ ಲಾಭ ಆಗ್ ತತಿ ಹ್ಮ್ ಆದ್ರೇನು ಈ ತಂಪಿದ್ರೆ ಬರಲ್ಲ ಹುಡುಗರು
ಹ್ಮ್
ಹ ಸ್ವಲ್ಪ ಬ ಹಾ ಬೇಸ್ ಬೇಸಿಗೆ ಕಾಲ್ದಾಗನ್ ದಿನಕ್ಕೆ ಎರಡ್ ನೂರು ರೂಪಾಯಿ ತನಕ ಹೋಗ್ತಾವ ಐಸ್.
ಚಲೋ ಬಿಡು. ಹ್ಮ್
ಅವು ಎರಡು ರೂಪಾಯಿ ಮಾಡಿದ್ರೆ ಮತ್ತೆ ಬರಲ್ಲ ಹುಡುಗುರು ಒಂದ ರು ಪಾಯ್ ಇದ್ರೆ ಅಷ್ಟೇ ಬರ್ತಾವವು ಎರಡು ರೂಪಾಯಿ ಮಾಡಿ ನೋಡ್ ದ್ವಿ ನಾವು ಯಾವ ಹುಡುಗರೇ ಬರ್ಲಿಲ್ಲ. ಅದಕ್ಕೆ ಮತ್ತೆ